ಹಲೋ. ಏನ್ರಿ ಮೇಡಮ್ ಆರಾಮ್ ಇದೀರಾಯ್.
ಆರಾಮ್ ಅದೀವಿ ನೋಡು ನೀವು ಆರಾಮ್ ಅದಿರ.
ಹಾ ಮೇಡಮ್. ಊಟ ಆಯ್ತು ಎನ್ರಿ.
ಹ್ಮ್ ಆಯ್ತು.
ಹ್ಮ್. ಏನ್ ತಿಂದ್ರಿ ಮೇಡಮ್. ಏನ್ ತಿಂದ್ರಿ ಮೇಡಮ್. ಹ್ಮ್. ಹ್ಮ್
ನೀವ ಏನ್ ಮಾಡಿದ್ರಿ ಊಟ.
ನಮ್ದು ಇವಾಗ ಅನ್ನ ಸಾರು, ಬೆಳಿಗ್ಗೆ ರೊಟ್ಟಿ, ಬೆಂಡೆಕಾಯಿ ಮಾಡಿದ್ವಿ ಮೇಡಂ.
ಹ್ಮ್.
ಮಳೆ ಬಂತ ಏನ್ರಿ ಮೇಡಮ್.
ನಿನ್ನೆ ಬಂದಿತ್ತು ಮೇಡಮ್ ಇವತ್ತು ಬರಲಿಲ್ಲ.
ಇಲ್ಲ ಮೇಡಮ ಇ ಇಲ್ಲನಿಲ್ಲ ಮೋಡ ಆಗ್ಯತೆ. ಕ್ಲೈಮೇಟ್ ಕೂಲ್ ಐತೆ.
ಇಲ್ಲಿ ಬೆಳಿಗ್ಗೆಯಿಂದ ಮೋಡ ಆಗ್ಯತೆ ಮಳೆ ಬಂದಿಲ್ಲ.
ಹೌದ ಏನ್ರಿ ಮೇಡಮ್.
ಹ್ಮ್.
ಬೆಳೆ ಏನ್ ಹಾಕಿರ ಮೇಡಮ್.
ಹತ್ತಿ ಹಾಕಿದ್ವಿ ಅಲಸ ಅಲ್ಲಿಸಂದೆ ಹಾಕಿದ್ವಿ
ಹಾ
ನೀವು?
ನಮ್ದ್ ಏನಿಲ್ರರಿ ಮೇಡಮ್ ಈ ವರ್ಷ ಆಕೋರು ಮಾಡಿದಿದ್ದಾರೆ.
ಹಾ.
ಅಲ್ಸಂದೆ ಎಷ್ಟ ಆದವ ಮೇಡಮ್.
ನಾಲ್ಕು ಪಾಕೀಟ್ ಏನ ಆಗಿದವು ಮೇಡಮ್.
ಹೌದ ಏನ್ ಮೇಡಮ್. ಹ್ಮ್ ಹತ್ತಿ ಆಯ್ತ ಏನ್ ಮೇಡಮ್ ಬಿಡ್ಸೋದು.
ಬಿಡಿಸೋದ ಊಟ ಆಐತಿ ಅಷ್ಟು ಮಾರ್ಕೆಟ್ಿಗೆ ಹಾಕೊಂಡು ಹೋಗಿದ್ದಾರೆ ನೀ ಒಂಬತ್ತು ಸಾವಿರ ರೂಪಾಯ ಇನ್ನೂರು ರೂಪಾಯಿ ಕಡಿಮೆ ಆಐತೆ ರೇಟ ಎರಡು ಸಾವಿರದ ಎನೂರು ಎತ್ತರ ಆಟು
ಾರ್ ಎದಗನ್ನ ಎದಗನ್ನ ಆ ಮಮ್ಮಿಂದ ಾರೆರುಗ ಹಾ ಬ ಎಷ್ಟ ಒಂದ್ ಎಕರೆ ಹಾಕಿದ್ರೆ ಎಂಟಟ್ ಮಾಡಕ್
ಏನೋ ನನಗೆ ಗೊತ್ತಿಲ್ಲ ಮೇಡಮ್ ನಾವು ಊರ್ರಿಗೆ ಹೋಗಿದ್ವಿ
ಯ ಅತ್ತೆ ಸತಿ ಚೆನ್ನಾಗಾಗಿತಲ್ಲ
ಹ್ಮ್ ಸರ್ ಪರವಾಗಿಲ್ಲ
ಹ್ಮ
ಹ್ಮ
ಹ್ಮ್ ಏನಂದ್ರೆ ಮಳೆ ಒಂದೆ ಬರ್ಲ ಇವ ಬಂದ್ರೆ ಏನೇನ್ ಬಿತ್ತದು ಹಾಕದು ಮತ್ತೆ ಹ
ಅತ್ತಿ ಹತ್ತಿ ಬಿತ್ತತಾರಂತೆ ಇವತ್ತು ಟ್ಯಾಕ್ಟರ್ ಹಾಕೊಂಡೋಗಿ ಎಲ್ಲಾ ಲೆವೆಲ್ ಮಾಡಿ ಬಂದಾರ
ಹಾ
ಕುಡಿ ತುಂಬದೆ ನೀರು
ಹ್ಮ
ಹಬ್ಬವಂದ ಮೇಲೆ ಮತ್ತೆ ಹತಿ ಬಿಡಿಸತಾರ
ಹಾ ಹ ಹತ
ಈ ಸಲ ನೀವೇನ ಇಟ್ಟಿಲ್ಲ ಹಾಗಗದೇ ಇಲ್ಲ
ಇಲ್ಲ ಮೇಡ್
ಎಕ್ಕ
ಮಾಡವರ್ ಇರ್ಬೇಕಲ್ರರಿ ಮೇಡಮ್
ಅಪ್ಪುಗಾರ ಮೇಲೆ ಇದ್ದದಕ್ಕೆ ಮಾಡಿಲ್ಲ
ಹ್ಮ ಮದ್ದ ಹೊಡಿಬೇಕು ಮತ್ತೆ ಮತ್ತೆ ಕಳೆ ತೆಗಿಬೇಕು ಗುಟಗಾರಿ ಬಸಕ್ಕ ಯಾರು ಇಲ್ಲಲ್ಲ
ಮಲ್ವ ಹೋಗ್ಬಿಟ್ರ ಆಯ್ತು
ಹ ಅಲ್ಲಿ ಯಾರ್ ಬರ್ತಾರ ನಮ್ ಹೋದ್ರೆ ಕಳವೇನ್ ನಾವ್ ತೆಗಿತೀವಿ ಕುಂಟಾರವರು ಬೇಕು ಎಲ್ಲ ಬೇಕಲ್ಲ
ಹ್ಮ್
ಅದ್ಕಾಯಿ ಮಾಡಿಲಿ ಈ ವರ್ಷ ಹ
ಹಿಂದ ಅಂಡ ಆಡ್ರಲ್ಲಕ
ನೀವೇ ಹೇಳ್ಬೇಕಮ್ಮ ಗದ್ದೆ ಏನ್ ಹಚ್ಬೇಕುನ್ನ ಎಲ್ಲ ಹಚ್ತಾರ
ಇನ್ನ ಕಾಲಕ್ ನೀರ್ ಬಿಟ್ಟೆಲ್ಲ ಕುಡಿಯಕಂದ ಬಿಟ್ಟಾರ ನೀರು
ಹ್ಮ
ಹ್ಮ್ ನೆಲ್ಲಾಚ್ಚತಾರ
ಹಾ
ಮನನೆೆಲ್ಲ ಗದ್ದೆ ಬೆಳೆ್ದ ದೋಸ್ನೆ ಎಲ್ಲ ಮಿಲಾಕಾಕ್ಷಿ ಬಂದಿದ್ವಿಕಿ
ಹಾ ಹಾ ಆಕಶಿ
ಎಷ್ಟು ಬೇಕಿದೆ
ಹ ಒಂದ ಐ ಐದ್ ಗಿಂಟಲ್ಲಾ ಕಳ್ಸರ. ಅಕ್ಕೋರ್ಗ ಅತ್ತು ನಮ್ಗೆ ಅತ್ತು ಹ್ಮ್
ನಾ ಕಟಿಗೆ ಕಡ್ದ ಹ ಅಕ್ಕೆ ಬಂದಿಲ್ಲಲ್ಲ ಅದೇ ಮೊನ್ನೆ ಮಳೆ ಬಂದೈತೆ ಹೋಗಕ ದಾರಿ ಇಲ್ಲ
ಹಾ ಅಡ್ಡಾಡಕ್ ಇಲ್ಲಲ್ಲ ಹಾ ಹ್ಮ
ನೀಮ್ಮ ಮಳೆ ಬರೋಷ್ಟು ಯಕ ಕಳಿಸ್ಬೇಕಂತಿದ್ರೆ ನಮ್ಮ ಮಳೆ ಬಂತು ಅಬ್ಬಬದ ಮನಗೆ ನು ಕಳತಾರೇನು
ದಾರೆ ಎಲ್ಲಾ ಇದ ಆಗಿಬಿಟ್ಟಿರ್ತತೆ ಮ ಗದಿಗಳಳಾಗ
ಹ್ಮ್
ಹ್ಮ್ ಇಲ್ಲ ಹ ಹುಡುಗರು ಎಲ್ಲಾರ ಭೇಷಾರಂಗಾದ್ರೆ
ಹ್ಮ ಎಲ್ಲಾರು ಆರಾಮ ಅದು
ಹ್ಮ್
ಹಬ್ಬಕ್ಕಮ್ಮಳ ದೇವರು ಚೂಗ ಆಡ್ತಾನ ಹೆಂಗ ಮಾಡ್ತಾನೆ ಅನ್ಕತ್ತ
ಮಳೆ ಬಂದ್ರೆ ಬೇಸಿಗೆ ಹೋಗ
ಹ್ಮ್ ಬೆಳಿಗಿಂದ ಫುಲ್ ಗಾಡಿಗೆ ಸ
ಹ ಹೌದು ಇಲ್ಲಿ ಹಂಗೆ ಐತೆ ಕ್ಲೈಮೇಟ್ ಕೂಲ್ ಐತೆ ಹ್ಮ್
ಹ್ಮ ಹ್ಮ್
ನೇನು ರಿ ಮೇಡಮ್
ನೀವೇ ಹೇಳ್ ರೀ
ಏನ್ ಮೇಡಮ್ ಹೇಳ್ರಿ ಮೇಡಮ್ ಆ ತರ ಮ ಮಾಡ
ಅಲ್ಲಿ ಏನ್ ಹೇಗ್ ಕೊಡ್ತಿದ್ರ ಅವ್ರಲ್ ಮಾತಾಡ್ರಿ
ಬತ್ತ ಹಾಕಿದ್ರೆ ಏನ್ ಪ್ರಯೋಜನ ಅಂತ ಕೇಳ್ತಾ ಇದೀವಿ ಮೇಡಮ್ ನಾವು ನೀವು ಬೆ ಬೆಳಸ್ತಿರಲ್ಲ ಮೇಡಮ್ ಅದಕ್ಕ ಅದ್ರಲಿಂ ಏನೇ ಪ್ರಯೋಜನ ಅಂತ ಕೇಳಕತ್ತೀವಿ ನಾವು
ಬತ್ತೇನು ಮೇಡಂ.
ಹ್ಮ
ಭತ್ತ ನೆಲ್ಲ ಬೆಳತದೆನ್ನೆಲ್ಲ ರೈಸು. ಜನಕ್ಕೂ ಉಪಯೋಗ ಆಗ್ತದೆ. ನ ಜೋಳ ಬೆಳತೀವಿ ರೆಟ್ಟಿ ಜನಕ ರೇಟ್ಟಿ ತಿನ್ನೋಕ ಉಪಯೋಗ ಆಗ್ತವೆ
ಹಾ
ಇನ್ನಕಿರ ಹಬ್ಬ ಮ ಎತ್ತ ಆಲ ಆಲ ಒಡಕ ಬೆಳಸಿದವೆ
ಹಾ
ಇವೆಲ್ಲಾ ಹೇಳ್ತಿದ್ರ ನನ್ ಮಗಳನ ಆಗುತ್ತದ
ಹ್ಮ್ ಅವ ಅಂಗೆ ಮೇಡಮ್ ಏನು ಮಾತಾಡ್ತಾರ ಇವ್ರು ಅಂತ ಹಾ ಏನ್ ಏನ್ರಿ ಮೇಡಮ್
ನೀವೇ ಮಾತಾಡ್ರಿ .
ನೀವ್ ಹೇಳ್ಬೇಕು ನಾನ ಏನ್ ಹೇಳ್ಬೇಕು ನಮ್ದು ಏನಿಲ್ಲ. ಮನ್ಯಾಗ ತಿನ್ನೋದು ಕುಂದ್ರದು. ಕೆಲ್ಸಕ್ ಹೋಗ್ಬೇಕು ಕೆಲ್ಸ ಮಾಡ್ಕೋಬೇಕು ಅಷ್ಟೆ.
ಹ್ಮ್ ಹ್ಮ್. ನಾನ ಎಲ್ಲ ಬೆಳಕಿನ ಗದ್ದೆ ಕ್ಲೀನ್ ಮಾಡಿಲ್ಲ ಮೇಡಮ್ ನೀರ್ ಬಂದ್ರೆ ನೀರ್ ಬಿಡ್ತದಿ. ನನ್ನ ದು ಬಂದಿಲ್ಲ ಗದ್ದೆ ಆಚಾಕ.
ಹಾ
ಎಲ್ಲ ಕಾಕ ಎಲ್ಲಾಾರಾಡ್ಕೊಂಡ ಬಂದಿದ್ದಾರೆ ಮಳೆ ಬಂದ್ರ. ರು ಬಟ್ಟೆ ಗಾದೆ ಅಚೂತಿ ವಿ .
ಇನ್ನೇನ್ರೀ ಮೇಡಂ. ಪಾನ ಆಸಿದ್ದಂಗಗೆ ಇದ್ದಳ. ಹ್ಮ ಟೀ ಕುಡಿದ್ರೆ ಏನ್ ಮಾಡಿ.
ಇನ್ನ ಇಲ್ಲ ಮಾಡಬೇಕು.
ಹಾ.
ಹಡುಗರುಕ ಇಲ್ಲಿಂದ ಬರೋ ಒತ್ತಾಗೈತೆ ಕಾಫಿ ಇಡಬು ಟಿ ಇಡ್ಬು.
ಹಾ ಇನ್ನೇನ್ರೀ ಮೇಡಂ. ಹಾ ಇವಾಗ ಮಾಡ್ಬೇಕು ಕುಡಿಬೇಕು.
ಹ್ಮ ಬಂದ್ರ ಸ್ಕೂಲ್ ಇದ್ದ ಮಕ.
ಇನ್ನ ಇಲ್ಲ ಮೇಡಮ್. ಬರ್ತಾರೆ ಇವಾಗ. ಮೆಣಸನ್ ಕಾಯ ಹಚ್ಚಿದರಂತೆ.
ಇವಸ.
ಹಾ ಈ ವರ್ಷ ಮೆಣಟನ್ ಕಾಯಿಸಸ್ತಾರಂತೆ.
ಹ್ಮ್.
ಹ್ಮ್ ಹ್ಮ .
ಇ ಮಷನ್ಕಾಯ ವಸ ಬಳ ರೇಟ್ ಸತ್ತುಗ.
ಹೋದ್ಸಲ ಕುಸವಿ ಕುಸಿವಿ ಹಾಕಿದ್ರು ಕುಸಿವ ಅಷ್ಟೊಂದ ನ್. ಬಂದಿಲ್ ರೇಟ್.
ಈ ಸಲ ಹತ್ನೋದ. ಎಪ್ಪತ್ತು ಸಾವಿರ ಹೋಗಿದ್ದಾವಕ್ಕಿಂತಲ್ ಮಷತಾಯ. ಹ್ಞ ಎಕರ ಕಾಲಿಗೆ ಎರಡೂುವರೆ ಲಕ್ಷ ಮಂದ.
ಹ್ಮಾ. ಈ ಸಲ ಹಾಕ್ತಾರಂತೆ ನ ಅವಾಗ ಅಪ್ಪ ಖುಷಿ ಹಾಕಿದ್ದ
ಹ್ಮ್
ಏನ್ ನಮ ಮೂರ್ ಪ್ಯಾಕೆಟ್ ನಾಕ್ ಪ್ಯಾಕೆಟ್ ಐದವಂತೆ
ಹ್ಮ.
ರೇಟ್ ಏನ ಇಲ್ಲ ಅಂತ ಹಂಗೆ ಅಲ್ಲೇ ಇಟ್ಬಿಟ್ಟಾರ. ಹ್ಮ್.
ಯಾವ ಬ್ಯಾಡಿಗೆ ಮಿಷಿನ್ಕಾಯ ಸೀಡ್ಸ್. ಅಲ್ಲ ಮೆಷಿನ್ಕಾಯಿ ಯಾವ್ ಇಡ್ಬೇಕು.
ಇವು ಸೇಡ್ಸೇಡ್ಸ್ತಾರ. ಬ್ಯಾಡಿಗೆ ಮಣಷಿನ್ಕಾಯ ಇಡಲ್ಲ ಇಲ್ಲಿರಿ. ಅದು ಮಾಡೋರ್ ಇರ್ಬೇಕಲ್ಲ.
ಇಲ್ಲ ಅದದು ಎಷ್ಟು ಅಲ್ಲದು. ಬ್ಯಾಡಿಗೆ ಮೆಣಸಿನಕಾಯಿ ಅದರದ ಖರ್ಚಿ ಹೆಂಗ್ ಮಾಡ್ತಂಗ ಅದ್ರಷ್ಟೇ ಇದ ಗನ ಸೀಡ್ಸ್ ಅಂದ ಎಷ್ಟು ಮಾಡ್ತಾರ ಅಷ್ಟ ಅಂದ್ರ ಅಷ್ಟ
ಯದ್ ಹಚ್ತಾರ ಏನು ಇವ ಇನ್ನ ತರ್ ಹ ನೀರ್ ಬಂದ್ಮೇಲೆ ಹಚ್ಚತರ
ಹ್ಮ
ಬ್ಯಾಡಿಗೆ ಅದ್ರ ರೇಟ್ ಜಾಸ್ತಿ ಸಿಡ್ಸ್ ಸ್ವಲ್ಪ ಕಡಿಮೆ ರೇಟ್
ಸರಿವಳ ಮೇಡಮ್ ಧನ್ಯವಾದಗಳು
ಥ್ಯಾಂಕ್ ಯು ಮ್ಯಾಮ್
ಹ್ಮ ಎ